ಹಲೋ ನಮಸ್ತೆ ಮತ್ತು
ಹ್ಮ
ಹತ್ತುವಾ
ಹಲೋ
ಕೇಳಿಸ್ತಿದಯಾ
ಹ್ಮ್ಮ
ಹ ಏನ್ ಮಾಡ್ತಿದ್ದೀರಾ
ತಿಟ್ಕಿ
ಊಟ
ಆಯ್ತು
ಏನ್ ತಿಲ್್ರಿ
ಹ
ಹಲೋ
ಹಲೋ
ಹಾ ಹೇಳಿ ಏನ್ ತಿನ್ಿ
ಅಂದಾಮ
ಒಂದ್ ಸ್ವಲ್ಪ ಜೋರ ಮಾತಾಡಿ ಏನು ಕಿಸ್ತಿಲ್ಲ ನೀ ಮಾತಾಡೋದು.
ಇವಾಗ್ಲೂ ಕೇಳಿಸತಿಲ್ವಾ
ಹಾ
ಇವಾಗ್ಲೂ ಕೇಳಿಸ್ತಲ್ವಾಾ
ಎ
ಹ ನೀವ ಹೆನ್ ಕಸ್ರಿ
ನಾು ಒಲ್ಲ ಸಂಂಬರ್ತಿಂದ್ವಿ
ಹ್ಮ
ಹಾ
ಚೆನ್ನಾಗಿದ್ದೀರಾ.
ಹಾ ಚೆನ್ನಾಗಿದ್ದೀನಿ ನೀವಗ್ ಚೆನ್ನಾಗಿದ್ದೀರಾ
ಹಾ
ಹಾ ನೀವೆಲ್ಲೂ ಇತ್ತೀಚಿಗೆ ಪ್ರವಾಸಕ್ಕೆ ಹೋಗಿಲ್ವಾ
ಹೋಗಿದ್ದಿ ತುಂಬಾ ಚಲ ಹೋಗಿ ನೀವ ಹೋಗಿದ್ದೀರಾ
ಇಲ್ಲ ಹೋಗಿಲ್ಲ ಈ ನಡುವೆ ಹೋಗಿಲ್ಲ ಮುಂದೆ ಹೋಗ್ಬೇಕು ಅನ್ಕೊಂಡಿದ್ದೀವಿ. ಹ ಎಲ್ಲ ಎಲ್ಲಿ ಹೋಗಿದ್ರಿ
ಇದು ಮತ್ತ ಬೆಿಲ್ಲಗೋಳ ಚಿಕ್ಕಮಗಳೂರು ಶವಣ ಬೆಳ ಬಡ
ಹ್ಮ್ ಹ್ಮ್
ಇನ್ನು ತುಂಬಾ ಕಡೆ ಹೋಗ ಹ
ಹ ಎಲ್ಲೂ ಈಗ ಸ್ದಕ್ಕೆ ಹೋಗಿಲ್ಲ ನಾವು ಯವಾಗ ಪಿಯು ನಲ್ಲಿ ಹೋಗಿದ್ದು ಅಷ್ಟೇ ಟ್ರಿಪ್ಪು
ಹಾ
ಅದ್ ಬಿಟ್ರೆ ಇಲ್ಲೇ ನಂದಿ ಹಿಲ್ಸ್ ಅಂತ ಇತೆ
ಹಾ
ಆಹ ಅಲ್ಲಿ ಹೋಗಿದ್ವಿ ಚೆನ್ನಾಗಿತ್ತು ಅಲ್ಲಿ ಬೆಳಗ್ಗೆ ಮುಂಜಾನೆ ಸೂರ್ಯೋದಯ ನೋಡಲು ಅದಾ ದು ಮತ್ತೆ ಮಳೆಗಾಲ ಬೇರೆ ಇತ್ತು ಅಲ್ವಾ
ಹಾ
ಮಂಜು ಎಲ್ಲಾ ಬೆಳಗ್ಗೆ ಬೆಳಗ್ಗೆ ನೋಡಲಿ ನೋಡಕ್ಕೆ ಚೆನ್ನಾಗಿತ್ತು ಅದ್ ಬಿಟ್ರೆ ಈಶಾ ಫೌಂಡೇಶನ್ ಅಂತ ಒಂದಿದೆ ಇಲ್ಲೇ ಪವಾಗಿ ಅದು ಅಷ್ಟೇ ಚೆನ್ನಾಗಿುಂಬ ನೋಡಕ್ ತುಂಬಾ ಚೆನ್ನಾಗಿದೆ ತುಂಬಾ ಹಲ್ವಾರು ಭಕ್ತಾವಧಿಗಳಂತೂ ಬರ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ಶಿವರಾತ್ರಿ ದಿನ ಅಂತೂ ತುಂಬಾ ಜನ ಇರ್ತಾರೆ ಬಲ್ಲಿೇ ಕಾಲಿಡಲು ಜಾಗ ಇರತ್ತೆ. ಅಲ್ಲಿ ಅಷ್ಟು ಜನ ಅಲ್ಲಿ ಶಿವ ಈಶಾ ಫೌಂಡೇಶನ್ ಅತ್ರ ಚೆನ್ನಾಗಿತ್ತು ಒಂದೇ ದಿನ ಹೋಗ್ಬಿಟ್ಟು ಬಂದ್ ಹಾಕಿದ್ವಿ ಎರಡಕ್ಕೂ ನೀವು ಪ್ರವಾಸಕ್ಕೆ ಹೋಗಿದ್ದಲ್ಲ ನಿಮ್ಗೆ ಹೇಗನ್ಿಸತು
ಹ ನ ಗ ನಂತಂತ ಅಂದ್ರೆ ನಾವು ಶಾಲೆ ಕೈ ಮಲ್ಲಿ ಓದ್ಬೇಕಾದ್ರೆ ಅೆ ಕಾಲೇಜ್ ಸಮಯದಲ್ಲಿ ಹೋಗಿರು ದ
ಹ್ಮ
ಬೀಚ ಎಲ್ಲಿ ಆಡು ನೀರಲ್ಲಿ ಆಡಿದ್ದು ತಂಬ ತುಂಬಾ ಚೆನ್ನತ್ತು
ಹ್ಮ್ ಮ ಮತ್ತೆ
ನೀಲ್ಲಿ ಆಾಜ್ಞೆ ಮಾಡದಿದ್ದಾರೆ
ಹಾ ಬರುತ್ತೆ
ಹ್ಮ
ಹಾ
ಏನೇನ್ ಅಡುಗೆ ಮಾಡ್ತೀರಾ
ಮುದ್ದೆ ಅನ್ನ ಸಾಂಬಾರು ಟಿಫನ್ನು ಆ ರೀತಿ ಮಾಡ್ತೀನಿ ನಿಮಗ್ ಬರುತ್ತಾ
ಹ ಒಂದು ಬರ ಸ್ವಲ್ಪ ಸ್ವಲ್ಪ ಮಾಡ ಅಷ್ಟೊಂದು ಬರ ಲ್ಲಾ
ಹ್ಮ್ ಹ್ಮ್ ಏನ್ ಮಾಡ್ತೀರಾ
ಹಾ ತಿಂಡಿ ಪದಾರ್ಥಗಳು ಈತರ ಮಾಡ ಮತ್ತೆ ಮ್ಯಾಗಿಮಾಡ್ತೀವಿ
ಹಾ
ಚಪಾತಿ ದೋಸ
ಹ್ಮ್ ಹಲೋ
ಹಲೋ
ಹಾ ಹೇಳಿ
ಹಾ
ಮತ್ತೆ ನೀವು ಚಲನಚಿತ್ರಗಳು ಆ ರೀತಿ ಏನು ನೋಡಲ್ವಾ
ಇಲ್ಲ ನೀವು
ಹಾ ನಾನ್ ನೋಡ್ತೀನಿ ನನ್ನಂತೂ ಅದಲ್ಲಿ ನೋಡೋದಂತೂ ತುಂಬಾ ಖುಷಿ ಆಗುತ್ತೆ ಚಲನಚಿತ್ರಗಳು ಎಲ್ಲ ಹಲೋ ನಿಮ್ಗೆ ಅಡ್ಗೆ ಅಡ್ಗೆ ಬರುತ್ತೆ ಅಂತ ಹೇಳಿದ್ರಿ ಅಲ್ವಾ ಹಲೋ
ಹಲೋ
ಅಡಿಗೆ ಬರುತ್ತೆ ಅಂತ ಹೇಳಿದ್ವಿಲ್ಲ ಯಾವ್ದಾದ್ರು ಒಂದು ಹೇಳ್ಕೊಡಿ ನಂಗೂ
ನನ್ಗೆ ಅಷ್ಟೊಂದು ಬರಲ್ಲ ಯಾವ್ದ್ದೂ ಒಂದು ಅಡುಗೆ ಹೇಳ್ಕೊಡಿ ಎಗ್ ರೈಸ್ ಮಾಡೋದಕ್ ಬರತ್ತಾ
ಯಾವುದು
ಎಗ್ರೈಸ್
ಹಾ ಅಷ್ಟು ಚೆನ್ನಾಗ್ ಮಾಡ್ತೀವಿ ಎಲ್ಲ ಗೊತ್ತಿಲ್ಲ ಒಂದ್ ಸ್ವಲ್ಪ ಬರುತ್ತ ಅಷ್ಟ ಅದ್ರ ಬಗ್ಗೆ ಗೊತ್ತು
ಹಾ ಹೇಳ್ಕೊಡಿ
ಹಾ ಏನು ಇಲ್ಲ ಈಗ ಒಂದ್ ಸ್ವಲ್ಪ ಅನ್ನಕ್ಕೆ ಇಟ್ಕೋಬೇಕು
ಹಾ
ಅನ್ನ ಅನ್ನ ಇಟ್ಕೊಂಡಿದ್ದಾದ್ಮೇಲೆ ಅನ್ನ ಆಗಿದ್ದಾದ್ಮೇಲೆ ಅದಕ್ಕೆ ಎಗ್ಗ್ರ್ಸ್ ಏನೇನ್ ಬೇಕು ಅದೆಲ್ಲ ಕೊಯ್ಕೋಬೇಕು ಏನಂತಂತಂದ್ರೆ ಈರುಳ್ಳಿ ಟಮೊಟ ಬೇಕು ಅಂದ್ರೆ ಟೊಮಟೊ ಹಾಬೇಕು ಮೆಣಸಿನಕಾಯಿ ಹಲೋ ಹಾ ಮೆಣಸಿನಕಾಯಿ ಕಾಯಿ ಹಸಿಮೆಣಸಿ ಹಸಿ ಮೆಣಸನ್ಕಾಯಿ ಹಾಕೊಳ್ಳಿ ಅದನ್ನೆಲ್ಲಾ ಕೊಯ್ದು ಪಕ್ಕಕ್ಕೆ ಇಟ್ಕೊಳಿ ಅದಾದ್ಮೇಲೆ ನಿಮ್ಗೆ ಎಷ್ಟು ಮೊಟ್ಟ ಮೊಟ್ಟೆ ಬೇಕು ಅಂದ್ರೆ ನೀವು ಎಷ್ಟು ಮಾಡ್ಕೋಬೇಕು ಅನ್ ಹಾಕೊಂಡಿದ್ದೀರ ನಿಮ್ ಒಬ್ರಗಾದ್ರೆ ಆ ಎರಡ್ ಮೊಟ್ಟೆ ಅಂದ್ರೆ ನಿಮ್ ಮೊಟ್ಟೆ ಜಾಸ್ತಿ ಬೇಕು ಅಂತಂದ್ರೆ ಎರಡು ಮೊಟ್ಟೆ ಹಾಕೊಳ್ಳಿ ಇಲ್ಲಾರೆ ಒಂದ್ ಮೊಟ್ಟೆ ಹಾಕೊಂಡು ಸಾಕಾಗುತ್ತೆ ಒಬ್ರಿಗೆ
ಹಾ
ಎರಡ್ ಮೊಟ್ಟೆ ಇಟ್ಕೊಂಡು ಏನು ಒಂದ್ ಒಂದು ಬಾಂಡ್ಲಿ ತಗೊಂಡು ಗ್ಯಾಸ್ ಹಂಚ್ಕೊಂಡು ಒಂದ್ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವಿನಸೋಪ್ಪು ಮತ್ತೆ ಈರುಳ್ಳಿ ಮತ್ತೆ ಮೆಣಸಿನಕಾಯಿ ಕುಯ್ಕೊಂದಿರ್ತೀವಲ್ಲ ಅದನ್ನ ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು
ಹಾ
ಉಗ್ರಣಿಕೆ ಮಾಡ್ಕೊಂಡಿದ್ದ ಆದ್ಮೇಲೆ ನಮ ಏನಿರುತ್ತೆ ಅದು ಮೊಟ್ಟೆ ಇರುತ್ತಲ್ವಾ ಆ ಮೊಟ್ಟೆ ಒಂದ್ ಸ್ವಲ್ಪ ಒಡೆದು ಹಾಕ್ಬೇಕು ಮೊಟ್ಟೆ ನೋಡ್ದಾ ಹಾದ್ಮೇಲೆ ಅದು ಗಟ್ಟಿ ಆಗ್ತಾ ಇರುತ್ತಲ್ಲ ನಾವು ಒಂದು ಕಳ್ಳಿ ಗೆಯಲ್ಲಿ ಅದನ್ನ ಹೊಡಿತಿದ್ರೆ ಅದು ಉದ್ದೂಳ ಆಾಗುತ್ತೆ
ಹಾ
ಧೂಳು ಆದಾಗ ನಮ್ಗೆ ಏನ್ ಬೇಕು ಅದಕ್ ಬೇಕಾಗಿರೋ ಮಸಾಲಾ ಐಟಮ್ ಎಲ್ಲಾ ಹಾಕೋಬೇಕು ಅಂದ್ರೆ ದ ಧನಿಯಾ ಪುಡಿ ಚಿ ಮತ್ತೆ ಮಸಾಲಾ ಐಟಮ್ ಉದ್ದು ಕಬಾಬ್ ಬೇಕಾಗಿ ಏನ್ ಎಗ್ ರೈಸ್ ಬೇಕಾಗಿರೋ ಮಸಾಲಾ ಐಟಮ್ ಎಲ್ಲ ಇರುತ್ತಲ್ವಾ ಅದನ್ನ ಹಾಕೊಂಡು ಚೆನ್ನಾಗಿ ಬೇಯಸ್ಕೋಬೇಕು ಹಲೋ ಅದೆಲ್ಲ ಬಯಸ್ಕೊಂಡಿದ್ ಹ ಕೇಳಿಸ್ತಿದ
ಹಾ ಕೇಳಿ ಹೇಳಿಿ
ಅದೆಲ್ಲ ಬೇಯಿಸಕೊಂಡಿದ್ದಾದ್ಮೇಲೆ ನಾವು ಅನ್ನ ಮಾಡ್ಕೊಂಡಿರ್ತೀವಿ ಅಲ್ಲ
ಹಾ
ಹ ನನ ತೆೆಗೆಗ್ದದು ಇದಲ್ಲಿ ಇದ ಮಾಡ ಬೇಯಿಸಕೊಂಡಿರೋಲ್ಲಿ ಹಾಕ್ಬೇಕು ಹಲೋ
ಹಲೋ ಹೇಳಿ ಕೇಳತೀರಿ
ಹ ಹಾಕೊಂಡಿದಾದ್ಮೇಲೆ ಅದನ್ನ ಚೆನ್ನಾಗಿ ಮಿಕ್ಸರ್ನ ಮಾಡಿದಾಗ ಎಗ್ರೆಸ್ ರೆಡಿ ಆಗುತ್ತೆ ಅದಕ್ಕೆ ಮತ್ತೆ ಒಂದ್ ಮರಿಬೇಡಿ ಅದು ಏನ್ ಮಾಡ್ಬೇಕಂದ್ರೆ ಮೊಟ್ಟೆ ಹಾಕ್ಬೇಕಾದಾದ್ರೆ ಒಂದ್ ಸ್ವಲ್ಪ ಉಪ್ಪ ಹಾಕೊಳ್ಳಿಾ. ಯಾಕೆಂತಂದ್ರೆ ಅನ್ನಾಗ ಉಪ್ಪು ಬೇರೆ ಹಾಕಿದ್ರೆ ಇದಕ್ಕೂ ಒಂಚೂರು ಉಪ್ಪು ಹಾಕೋಬೇಕು ಅಷ್ಟೇ ಈ ರೈಸ್ ಮಾಡದು ಸೋ ಸಿಂಪಲ್
ನೀವು ಅಡ್ಗೆ ಮಾಡಬೇಕ
ಹಾ
ಈ ಅಡ್ಗೆ ಮಾಡುದ್ರೆ ನಮಗೆ ಎಲ್ಲಾರೂ ಇಷ್ಟ ಆಗುತ್ತ
ಹಲೋ
ಹಲೋ
ಹಾ ಇಲ್ಲಿ
ಿಸ್ತಿಲ್ವಾ
ಅವಂದ್ರೆ ಇದಾಗಿ ಇದಾಗಿ ಬರ್ತಿದೆ ಏನು ಸರಿಯ ಸ್ಪಷ್ಟವಾಗಿ ಕೇಳಿಸ್ತಿಲ್ಲ
ಈಗ್ಲೂ ಒನ್್ಗೆ ಹತಿದ್ಯಾಾ
ಇಲ್ಲ ಈಗ ಕರೆಕ್ಟ್ದೆ
ಹಾ ನೀವ್ ಅಡ್ಗೆ ಮಾಡುದೆ ನೀ ಮನೇಲಿ ಎಲ್ಲಾರ್ಗು ಇಷ್ಟ ಇತನಾ
ಹಾ ಇಷ್ಟ ಆಗುತ್ತೆ ಅಂದ್ರೆ ಈತರ ಮುದ್ದೆ ಸಾಂಬಾರ್ ಆ ರೀತಿ ಮಾಡ್ತೀವಲ್ಲ ನಮ್ಮ್ ಮನೇಲಿ ಡೈಲಿ ಮಾಡ್ತೀವಿ
ಹಾ
ಹಾ ಹಳ್ ನಾನ್ ನಾನ್ ಹೇಳ್ತಾರೆ ನಿಮ್ಮಮ್ಮ ಒಂದೇ ತರ ಮಾಡ್ತೀರಾ ಅಡ್ಗೆ ಅಂತ
ಹಾ ಅಷ್ಟೊಂದ ಚೆನ್ನಾಗಿ್ ಅಡಗೆ ಮಾಡ್ತೀರಾ ನೀ ಅಷ್ಟ ೊಂದ್ ಚನ್ನಾಗಿ ಅಿಗೆ ಮಾಡ್
ಅಷ್ಟೊಂದ ಚೆನ್ನಾಗಿ ಏನಿಲ್ಲ ಈ ನಡುವೆ ಅಡ್ಗೆ ಮನೆಗ್ ಹೋಗೋದೇ ಇಲ್ಲ ಮೊದಲ ಆದ್ರೆ ಏನು ಪಿ ಯುಗ್ ಹೋಗುವಾಗ ಆವಾಗಾದ್ರೆ ನನ್ ಬಾಕ್ಸಿಂಗ್ ನಾನೇ ಮಾಡ್ಕೊತಿದ್ದೆ ಆಗಂದ ಅಭ್ಯಾಸ ಐತೆ ಅಷ್ಟೆ ಈಗ ಇಲ್ಲಿ ಹೊರ್ಗಡೆ ಬಂದಿದೀನಿ ಅಂದ್ರೆ ಬೇರೆ ಕಡೆ ಬಂದು ಓದ್ತಿದೀನಿ ಹಾಸ್ಟೆಲ್ ಅಲ್ಲಿ ಬರೆಿದ್ದೀನಿ ಅದಕ್ಕೆ ಈಗ ಮನೆಗೆ ಹೋದಾಗ ತುಂಬಾ ದಿನ ಆದ್ಮೇಲೆ ಮನೆಗೆ ಹೋಗ್ಿರ್ತೀನಿ ಅಲ್ವಾ ಅದ ಕ ಮನೆಯಲ್ಲಿ ನನ್ ಕೈಲಿ ನು ಕೆಲ್ಸ ಮಾಡ್ಸಲ್ಲ ಅಮ್ಮನೇ ಮಾಡಿ ನಾನ ಏನಾದ್ರು ಬೇಕು ಅಂತ ಹೇಳಿದ್ರೆ ಅಮ್ಮಾನೇ ಮಾಡ್ಕೊಡ್ತಾರೆ ಆರಾಮಾಗಿ ತಿಿಂದಕೊಂಡು ಬರ್ತೀನಿ ನಿಮ್ ಮನೇಲಿ ಹೇಗೆ ನೀವ ಅಡ್ಗೆ ಮಾಡಿದ್ರೆ ಏನ ಇರ್ತಾರೆ
ಹ್ಮ ನನ್ನ ಹತ್ತೊಂದು ಚ ಮಾಡ ತೊಂಬತ್ತುಐಐ
ಹ್ಮ್ ಮತ್ತೆ
ಹಲೋ
ಹಾ ಹೇಳಿ ಕೇಳಿಸ್ತಿದೆೆ
ಹಾ
ಹ್ಮ್ ಇಷ್ಟು ಅದ್ರ ಬಗ್ಗೆ ನಂಗೆ ಗೊತ್ತಿರೋದು ಇನ್ನು ನೀವೇನ ನಿಮ್ ಕಡೆ ಏನಾದ್ರು ಬೇರೆ ತರ ಮಾಡ್ತಾರೆ ಅಂತಂದ್ರೆ ಹೇಳಿತಿ
ಇಲ್ಲ ನಮ್ ಕಡೆ ರಾಗಿ ಅ ಸರಿ ಹ
ನಮ್ಮ್ನೇಲೂ ಅಷ್ಟೇ ರಾಗಿ ಮುದ್ದೆ ಬೆಳಗ್ಗೆ ಇರ್ಲೇಬೇಕು ನಮ್ಮ ಮನೇಲಿ ನಮ್ಮ ಅಪ್ಪಾಗ ಎಲ್ಲರಿಗು ಬ ರಾತ್ರಿ ಬೆಳಗ್ಗೆ ರಾತ್ರಿ ಅಂತೂ ಇರ್ಲೇಬೇಕು ಕುನಮನೆಯಲ್ಲಿ
ಮತ್ತೆ ನೀವೆಲ್ಲಿ ಪ್ರವಾಸ ಹೋಗಬೇಕು
ಹ ನಾವು ಎಲ್ಲಿಗೆ ಅಂತಂದ್ರೆ ನಾವು ಚಿಕ್ಕಮಂಗ್ಳೂರ್ಗ್ ಹೋಗೋಣ ಅನ್ಕೊಂಡಿದ್ದೀವಿ ಈಗ ಮಳೆಗಾಲ ಆ ಕಡೆ ಚಿಕ್ಕಮಂಗ್ಳೂರು ಎಲ್ಲ ಚೆನ್ನಾಗಿರುತ್ತಲ್ವಾ
ಹಾ
ಹಾ ನಿಂಕೊಂಡಿದೀವಿ ನೋಡ್ಬೇಕು ಏನ್ ಮಾಡ್ತಾರೆ ನಮ್ಗೆಲ್ತೀರಲ್ಲ
ಹಿಂದಿಿಗೆಡತಿದ್ದತೆ ತವಾಸ ಒಬೇಕಿಕ್ನ್ನ
ಆ ಮತ್ತೆ ಕುಟುಂಬದ ಜೊತೆ ಹೋಗೋದಕ್ಕಿಂತ ಈ ಗೆಳತರ ಜೊತೆ ಎಲ್ಲ ಹೋದಾಗ ಜಾಸ್ತಿ ಖುಷಿ ಆಗಿರ್ಬೋದು ಯಾಕಂದ್ರೆ ಕುಟುಂಬ ಜೊತೆ ಆದ್ರೆ ಅವ್ರ ತದೇ ಅವ್ರ್ದೇ ಬಾಳ್ ಸಂಭಾಷಣೆನ್ ಮಾಡಿಸತಿರ್ತಾರೆ ನಮ್ದ ನಮಗ ಆಗಲ್ವಲ್ಲ ಗೆಲ್ತಿರೊಂದಿಗೆ ನಾವ್ ಹೇಗ್ಬೇಕೋ ಹಾಗೆ ಆಟಾಡ್ಕೊಂಡು ಹೋಗ್ಬೋದಲ್ವಾ ಅದ ಖುಷಿ ಗೆಲ್ತಿರ ಜೊತೆಗೆ ಹೋಗ್ಕ್ಕೆ
ಮತ್ತೆ ಹುಷಾರಾಗಿ ಹೋಗ್ಬಿಟ್ಟ ಬನ್ನಿ ಹ ಹ
ಹಾ ನಿಮ್ ಜೊತೆ ಮಾತಾಡಿ ನಂ್ಗೆ ತುಂಬಾ ಖುಷಿ ಆಯ್ತು ಈಗೆ ಕರೆ ಮಾಡ್ತೀರಿ
ಖುಷಿಯಾಗಿ
ಹಾ ಸರಿಯ ಹಾ ಸರಿ ಆಯತು ಈಗ ಕರಿತಿದ್ದಾರೆ ಹಾ ಬಾಯ್